ಹಲೋ
ಅಬೇ
ಎ್ದಿದ್ದಿ
ಆ ಬನು ನೀವು
ನಾವು ಇದದ್ಯಪ್ಪಾ ಎದ್ದ ಜಳಕಾಯಿಗಳ ಕ ಮಾಡಿ ನಾವು ಕಡ್ಲದ್ ನೆನೆೆ ಹಾಕಿದೀವಿ ಸ್ವಲ್ಪ ಡಯಟ್ ಮೇಾಲವಿ ಕಡ್ಲದ ಹಾಕಿ ನೆನ್ ಹಂದು ಈಸರ ಖಾಲಿ ಕುಂತೀವಿ
ಅವೇನ್ ಕಡ್ಲಿಕ್ಕೆಲ್ಲ ಪ್ರೋಟೀನ್ ಏನ್ ಬೈ ಎಲ್ಲಫ್ಯಾಟ್
ಅವು ಅದ್ರ ಪ್ರೋಟೀನ್ ಅದ್ರ ಬಾಳ ಇರ್ತ ಈಗ ನೋಡಿ ಈಗ ಒಬ್ಬೊಬ್ರ ವೀಕ್ನೆಸ್ ಅ ಬಾಳ ಇರ್ತ ಒಥರಿಗೆಲ್ಲ ಕಡ್ಲಿ ಮುಂಜೆ ಕಡ್ಲಿ ನೆನೆ ಹಾಕಂದ್ರ ಒಂತಲ್ಲ ವೀಕ್ನೆಸ್ ಸಿ ಹೊ ಫಸ್ಟ್ ಟಕ ಲ ಬಾಡ ಬಾಡ ವೀಕ್ನೆಸ್ ಇರ್ಲ ಏನ್ ಇರ್ಲ ಹ ವೇಟ್ ಗೇನ್ ಹಂಡ್ರೆಡ್ ಪರ್ಸೆಂಟ್ ಆತ ವಟ್ ಗೇನ್ ಮಾಡ ವಟ್ ಗೇನ್ ಮಾಡಬೇಕು ಅ್ರ ಏ ಮಾಡ ಗೊತ್ತ ಒಂದ್ ಹಾಲ್ ತೊಕ್ಬೆಕು ಮತ್ತೆ ಒಂದ್ ಎರ ಬಾಳಣ ಮತ್ ಹನಿ ಇದು ಜೇನುತುಪ್ಪ ಮತ್ತ ಅಂಜಿ ರನ್ ಬರ್ತ್ ನೋಡ ಒಂದು ರೌಂಡ್ ರೌಂಡ್ ಇರ್ತ ನೋಡು ಒಂದ್ ಎರಡು ಅಂತ ಎಲ್ಲಾ ಮಿಕ್ಸ್ ಮಾಡಿ ಗಾಜು ಬ ಅಮಿ ಅಂತದೊಂದು ಪ್ರೋಟೀನ್ ಶೇಕ್ ಮಾಡಿ ಕುಡಿಬೇಕು
ಹ್ಮ್ ಹ್ಮ್ ಎಗೆನತ
ಅಂದ ನೀ ಫಸ್ಟ್ ಟೆಸ್ಟ್ ಮಾಡ್ಬೇಕ ಫಸ್ಟ್ ವಟ್ ಚೆಕ್ ಮಾಡಬೇಕಕ್ ವೇಟ್ ಚೆಕ್ ಮಾಡಿ ಆಮೇಲೆ ಕುಡಿಯಕ್ ಸ್ಟಾರ್ ಮಾಡ್ ಒಂದ ವಾರ ಕಂಟಿನ್ಯೂ ಒಂದು ವಾರ ಕೂಡ ಸ್ಟಾರ್ಟ್ ಮಾಡಿದ್ಮೇಲೆ ಅವ ನಿ ನಿನಗೆ ಗೊತ್ತಾಗಿಬಿಡ್ತದ ವೇಟ್ ಎಷ್ಟು ಡಿಫ್ರೆನ್ಸ್ ಗೊತ್ತಾಗಬಿಡತ ಆಮೇಲೆ ವೇಟಟ್ ಚೆಕ್ ಮಾಡ್ತಾರ ಬಾಳ ಜಲ್ದಿ ವರ್ಗ ಆತ ಅದೆ ಎಲ್ಲ ಹಂಗೆ ನಿದ್ದೆ ವೇಟ್ ಗೇನ್ ಮಾಡೋ ಕರೆಕ್ಟ್ ನಿದ್ದಿ ಬೆಕು ಇಲ್ಲ ಇಲ್ಲ ಅದು ಅದನ್ನು ಸೆಡಿ ತೋತಿರ್ಬೇಕು ಅದನ್ನು ಪ್ರೋಟ ತಿ ಹ್ಮ್ ಎಲ್ಲ ಅ ನ್ಯಾರಲ್ ಮಾಡಬೇಕು ನ್ಯಾುರಲ್ ಮಾಡಿದ ಡ್ರೈ ಫ್ರೂಟ್ ಇ ನ್ಯಾಚುಲ್ ಅಂತ ಮಾಡಿದ್ರ ಜಲ್ದ. ಒಂದು ಪೌಡರ್ ಅದು ತೊಡ್ರ ಜಲ್ದಿ ಆತದ ಇದ್ರಕಿನ್ ಜಲ್ದಿ ಆತ. ಆದ್ರೆ ಜಲ್ದಿ ಇಳತದ ಮತ್ ಸೈಡ್ ಎಫೆಕ್ಟ್ ಇರ್ತಾವ ಮತ್ತದ್ ಆಮೇಲೆ ವಾಪಸ್ ಹೇಳತದಾ
ಹ್ಮ ಕರೆಕ್ಟ್ ಹ ಕಾಲೇಜ ಪ
ಹ್ಮ್ ಪಾಲೇಸ ಹೋಗಂಗ ಬಯಿ ನಿನ್ನೆ ನೋ ಇಂಜೆಕ್ಷನ್ ಮಾಡ್ಸಕೊಂಡ್ ಬಂದೀವಿ ಎಂತ. ಎಂತ ಎಂತ ಡಾಕ್ಟರ್ ಸಾರ್ ಅಂಗಗೆ ಆ್ಬ ಬಿಟ್ಟು ನಿ ನೀ ಹದ್ರೆ ಹಸ್ಪಟಲ್ಗಯ್ದ ಅ ನ ಕಾಲೇಜಸ್
ಯಾ ಕಬ ಹಿಂಗ್ಯಾಕ
ಏನ್ ಹೇಳ್ಬೇಕಪ್ಪ ಒಬ್ಬಕ್ ಇಂಟರ್ನ್ಶಿಪ್ ದಕ ಮೇಡಮ್ ಬಂದ ನಾ ಟಿ ಟಿ ಮಾಡ್ಯಾರ ನಿನ್ನೆದ ಕಾಲ ಮೇಲೆ ಬಿತ್ತ. ಇಂದ ಅಲ್ ಮೆ ಗಾಡಿ ಮೇ ಅದ ಟಿ ಮಾಡ್ರ ಸ್ಟೇಟ್ ಮಾಡ್ರ ಅದರ ಗಂಟ್ ಕಟ್ಟಿದಂಗಗೆ ಅದ. ಅದಕ್ಕೆ ಒಬ್ಬ ಯಾರ ಇಂಟನ್ ಮಡಮ್ ಬಂದ ನನಗ್ ತೋರ್ಸ ಹೆಂಗ್ ಮಾಡಬೇಕಕ್ ನ ಮಾಡ್ತ ಅಂತ ಅಕಂತ ಅಂದ್ರ ಏನ್ ಏನ್ ನಾಲೆಜ್ ಎಲ್ಲ ಐತಿ ಈಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಿಂಗಾರ ಟೀಚರ್ ಹಿಂಗಾರ ಅಲ್ಲಿ ಎಲ್ಲ ಓದ ಹೊಡರು ಅದೇ ಪ್ರಾಕ್ಟ ಈ ಏನ್ ಮಜಾಕ್ ಮಾಡಕ್ ಬಂದಾರ ಏನ್ ಪೇೇಶಂಟ್ ಏನ್ ಪೇಶಂಟ್ಏನ್ ಸಾಯ್ ಹೊಡಿ ಹೋಗಕ್ ಮಾಡ್ರ ಏನ್ಂತ ಹೇಳ ನನಗೆ ಅಲ್ಲ ಇದು ಪೇಶ್ಯಂಟ್ ಅಂಚು ಕೊಡ್ತಾವಲ್ಲೇ ಯಾಕಂದ್ರೆ ಮತ್ತೆ ಹ್ಮ್ ಏನಾರ ಏನಾದ್ರ ಆಯ್ತ ಮಾಡಿ ಅಂದ್ರ ಯಾರಂಜ ಅಂದ ಅಂಜಾರ ಮತ್ತೆ ಆಕಿಗ ನಾಲೆಜ್ ಇರ್ಲ ಅಂದ್ರೆ ಅದಕ್ ಮಾಡ ಹೋಗಕ್ವಾ ಮೊದ್ಲಿಂದ ಓದ್ಕೊಂತರಬೇಕಲ್ ಯ ಈಗ ಒಂದೊಂದ್ ಪೇಶೆಂಟ್ ಜೀವತಲ್ಲಿ ಇದ್ರಲಂದೆ
ಹ್ಮ್ ಬೈ ರಿಸ್ಕ್ ಬಾಳ ಅಲ್ಲ ಮೊ್ಲಿನ್ ನೋಡ ಪ್ರಾಕ್ಟಿಕಲ್ ನಲ್ಲಿ ಚಲ ಇರ್ಬೇಕಕ್ ಬೈ ತೇರಿಕಿಂತ
ಪ್ರಾಕ್ಟಿಕಲ್ ಎಲ್ಲ ಚಲೋ ಇರ್ಬೇಕಕ್ಗ ನೋಡ್ರಸಿಂಗ್ ಮಾಡಕ್ ಬರ್ಲಿಕ ಡ್ರಸಿಂಗ್ ಮಾಡಕ್ ಹೆಂಗ್ ಮಾಡಬೇಕ ತೋರ್ಸಾನಕ್ ಅಂತಕಿ ಡ್ರೆಸಿಂಗ್ ಮಾಡಕಕ್ ಕಾಮನ್ ಬೇಸಕ್ ಎಮರ್ಜೆನ್ ಇ ಇಂಪಾರ್ಟೆಂಟ್ ಆತವಾ ಎಮರ್ಜೆನ್ ಅ ಮಾಡಕ್ ಬರಲ್ಲ ಅಂದ್ರೆ ಅವರು ಮುಂದ ಟ್ರೀಟ್ಮೆಂಟ್ ಏನ್ ಮಾಡ್ತಾರ
ರ ಪಿ ಜಿ ಎಲ್ಲನ್ ಯು ಜಿದಾಗೆ ಪ್ರಾಕ್ಟಿಕಲ್.
ಮಹಾರಾಷ್ಟ್ರದವರಲ್ಲ ಇದ್ರಾಗ ಅಲ್ಲಿ ಏನ್ ಸ್ಕೋಪ್ ಆದದು. ಎಲ್ಲ ಇಲ್ಲಿ ಬಿ ಎಂ ಎಸ್ಗ ಅಂದ್ರ ಅವ್ರರು ತಂಬರಪ್ಪ ಬಿ ಎಂ ಎಸ್ ಕಾಲೇಜಾಗ ಒಂದ್. ಹ ಒ ಏಟಿ ಪರ್ಸೆಂಟ್ ಅವರರ್ರೆ ಟ್ವೆಂಟಿ ಪರ್ಸೆಟ್ ಅಷ್ಟ ಕರ್ನಾಟಕದವರುರ್ರೆ ಎಲ್ಲ ಬ ಎಲ್ಲೇ ಕಾಲೇಜ್ದಾಗ ನ ಹೋಗ
ಹ್ಮ್ ಭ್ ಮಹಾರಾಷ್ಟ್ರ ಸದ ಬೇಮಸ್ ಆಯುರ್ವೇದಿಕ್ ಕೊಡ್ತಾರೆ ಭೈ
ಹ್ಮ್ ಹ್ಮ್ ಸ್ಕೋಪ್ ಆ ಇದ್ರ ಮಕ್ಕಲ್ಲಿ ಅದಕ್ಕೆ ಇಲ್ಲ ಎಲ್ಲಾ ಸಮಸ್ಯೆ ಉಂಟಾವ ಇಲ್ಲಿ ಎಲ್ಲಾ ಅವ್ರೇ ತುಂಬಿ ಬಿಟ್ರ ಇದಏನ್ ಮಾಡೋಡ್ಬೇಕ ನ್ ನೋಡ್ಬೇಕ ನಾವು ಮಾಡದ್ ಮಾಡಿವ ಏನ್ ಮಾಡ್ತೇವೆ ಮತ್ತ ಏನ್ ಮಾಡಕ್ ಬರ್ಲ್ಲ ಎಲ್ಲಾ ನೆಬಿಸಕೊಂಡ್ ಹೋಗ್ಬೇಕಕ್. ಇಂಗ ಇಂಗ ಡಾಟರ್ಸ್ ಸಣ್ಣ ತಪ್ಲಿಂದ ಮೂರಾಗ ಒಂದ ಎಕ್ಸಾಂಪಲ್ ಏನಾಗಿದೆ ಅಂದ್ರೆ ಒಬ್ಬಕ ಈ ಗಾಯ ಆಗಿ ಯಾವ್ದ ಇಂಜೆಕ್ಷನ್ ಮಾಡೇ ಡಾಕ್ಟರ್ ಅಂಬ ಪಸ ಅನಂಗೆ
ಹ್ಮ್
ಈಗ ಈಗಕಿ ಎಡ್ಡು ಕಣ್ ಕಾಣಲ್ಲಗ ಉಂತ ಸೆಕೆಂಡ್ ಇಯರ್ ಇದ್ದಾಗ ಚಲೋ ಪರ್ಸೆಂಟ್ ಟ್ ಮಾಡಿ ನೀಟ್ ಗಟ್ ಮಾಡ್ಬೇಕ ಅಂತ ಹೇಳಿ ತಗಂದು ಆದ್ರ ಹಿಂಗ್ ಸಮಸ್ಯೆ ಆ ಏಂಗಗ
ಹಿಂಗೆ ಎಾ ಆಗ್ಬಾರಡದುಎಲ್ಲಾ ಮೊದ್ನಾಲೆಜ್ ಚಲೋ ಇರ್ಬೇಕ ವಿಜಿಕಲಗೆ ಚಲೋ
ಹ್ಮ್ ಎಲ್ಲ ನಲಿ ಈಗ ನೋಡ ಈ ಈಗ ಕಣ್ಣುದ ಯಾರ್ ಜವಾಬ್ದಾರಿ ಕಮಾಯನ್ ಮಾಡಿದ ಹೋದ್ ಈಗ ಸಮಸ್ಯೆ ಎಷ್ಟು ಉಂಟು ಅವ್ರ ಮನ್ಯಾಗ ಅಂದ್ರ ಈಗ ಯಾರಿಲ್ಲ ಅದ್ರಾಗ ತಾಯಿನಿಲ್ಲಾ ತಾಯಿ ಅಳಪ ನೋಡ್ಕೋ ತಾಯಿ ಇದ್ರ ಎಷ್ಟ್ ದಿವ್ಸ ನೋಡ್ಕೋತಲ್ ತಂದೆ ತಾಯಿಕಿಗೆ
ಹ್ಮ್ ಬೇಕಾರೆ
ಈಗ ಮ ಗಂಡ ಗಂಡ ಮಾಡಿ ಕೊಡಕಂತತ್ರ ಬರ್ಲ ಕಣ್ಣಯ ಕಾಣಳಕ್ಕೆಗ ಸಮ ಎಲ್ಲಿ ಹೆಂಗ ಹೇಳಿ ಎಲ್ಲ ಫ್ಯಾಮಿಲಿ ಈಗ ಐತಿ ಈಗ ಮಗಳಿಗೆ ಹಿಂಗ ಆಯದ ಅಂತ ಹೇಳ ತಂದೆ ಚಿಂತೆಮಾಡಕೊಂತರ ಮೆತ್ತಗ ಆಗ್ಯಾರ ತಂದೆ ಹಿಂಗ ಚಿಂತೆ ಮಾಡಕೊಂಡ್ ಮೆತ ಯಾರ ಅಂತ ಹೇಳಿ ಮಗ ಚಿಂತೆ ಮಾಡ್ತಾನ ಫ್ಯಾಮಿಲಿ ಪೂರ್ವ ಇದೈ ಒಂದು ಸಣ್ಣ ತಪ್ಪಿನ
ಹಂಗ ಹಿಂಗೆ ಬಯ ಅದು ಈಗ ಸಿಟಿ ಕೌನ್ಸ್ಲಿಂಗ್ ಬಂದಲ್ಲ ಈ ಫಸ್ಟ್ ರ್ ಮಾರ್ಕ್ ರಿಸಲ್ಟ್ ಹೆಂಗ್ ಎಡಿಟಿಂಗ್ ಆಪ್ಷನ್ ಬಿಡ್ತಾನನ್ ಭೈ
ನೀವು ಬಿಡ್ತಾನಲ್ಲ ಸೆಕಂಡ್ ಒಂದ ರೌಂಡ್ ಆದ್ಮೇಲೆ
ಹ್ಮ್ ಅದೇ ಫಸ್ಟ್ ರೌಂಡದಾ ಈ ಬರ ಮಾರ್ಕ್ ರಿಸಲ್ಟ್ ಒಂದು ಹಾ ಬೈ ಅದೇ ಈ ಫಸ್ಟ್ ರೌಂಡ್ ಅದ ಎಡಿಟಿಂಗ್ ಆಪ್ಷನ್ ಬಿಡ್ತಾನ ಅದು ಎಡಿಟಿಂಗ್ ಹೆಂಗಂದ್ರೆ ನಮ ನ್ ಪ್ರೆಸಿಡೆನ್ಸಿ ಕಾಲೇಜ್ ಅತ್ತ ನಮ್ ದೋಸ್ತಗ ಅವ್ನಗ ಈಗ ಅ ಎಡಿಟ್ ಮಾಡಿ ಏನ ಕೆಳ ಬಂದಿ ಚಛಲೋ ಕಾಲೇಜ
ಚಳಗನೂ ಬರ್ಲಾ ಚಳಗನೂ ಬರ್ಲ ಮ್ಯಾಲಕ ಬರ್ಲಾ ಈಗ ಒಂದ ನೋಡಿ ಈಗ ಒಂದ ಐವ ಕಾಲೇಜ್ ಅವವು ಇಪ್ಪತ್ತದನೇ ಕಾಲೇಜ್ ಇನ ಸಿತ್
ಹ್ಮ
ಐದರಿಂದ ಐವತ್ ಕಾಲ ಜನ ಎಲ್ಲ ಗಾಯವಾಗಿ ಬಿಡ್ತಾವ್ ಮ್ಯಾಗ ಒಂದ್ರಂದ ಇಪ್ಪತ್ತದು ಇರ್ ಇಷ್ಟ ಇ
ಇದು ಇದು ಮಾಕ್ ರಿಸಲ್ಟ್ ಅಲ್ ಬಯಿ ಕೆಳಗಿಂದಿರ್ಲಾ
ಅಂದ್ರ ಇರ್ತವ ಇರ್ತವ ಮ ರಿಸಲ್ಟ್ ಅಂದ್ರೆ ಇರ್ತಾವ
ಈ ಮಾರ್ಕ್ ರರಿಸಲ್ಆದಲ್ಪ ಅಧಿಕ ಈ ಮೆಕ್ಯಾಲಗನ್ ಸಂದೆ ಟಪ್ ಜಾ ಮ್ಯಾಕ್ ಹಕಿ ಹಾದನಿ ಇದು ಎಲ್ಲಿ ಸಿಕ್ಕಿದ್ರೆ ಇದು ಸ್ವಲ್ಪ ಕೆೇಳಗ ಹೋಗುತ್ತೆ
ಈಗ ರಿಸಲ್ಟ್ ನಡ್ದ ಅನ್ಕೊಂಡ
ಹ್ಮ್ ಭೈ ಕೌನ್ಸಿಲಿಂಗ್ ಶಾಲಾಗ ಈ ಸೀಟ್ ಇದು ಫಸ್ಟ್ ರೌಂಡಾ ಮಾಕ್ ರರಿಸಲ್ಟ್ ನೀನ್ ಬಿಟ್ರ ಇಲ್ವೇ ನೀಡಲ್ಲಿದ್ದು ಇಂಜಿನಿಯರಿಂಗ್ ಮಾಡ್ಲದ ಕೌನ್ಸಿಲಿಂಗ್
ಈಗ ಇಂಜಿನಿಯರಿಂಗ್ ಈಗ ಒಬ್ಬಬ್ಬ್ರ ಆಇತತ್ತಪ್ಪಾ ನೀಟ್ ಸಿಗ್ಲಿಲ್ಲಂದ ಇಂಜಿನಿಯರಿಂಗ್ ಹೋಗೋದರ್ತ ಅಂತ ಹೇಳ ಅವ್ರ ಹೆಂಗ್ ಮಾಡ್ಬೇಕು
ಈಗ ನಮ್ದ ಹೆಂಗ ಆಯುರ್ವದಿಕ್ ಒಂದ ಒಂದ್ ರೌ ಎಕ್ಸ್ಟ್ರ ಆಗ ನೋಡ್ ಬೈ ಹೆಯಾ ಮಾಡ್ತಿರ್ಬೇಕ
ಓ ಹಂಗದಾನ ಇ ಅಂದ್ರೆ ನಡತದ ಮಾಡಿದನು ಸಮಸ್ಯೆ ಆಗಲ್ಲ ಲ್ಲ ಮ್ಯಾನೇಜ್ ಮಾಡ್ಕೊತ ಅಂದ್ರು ಒಂದ್ಲೆ ಮಾಡ್ಬೇಕ ಎಲ್ಲ ಕೌನ್ಸಲಿಂಗ ಈ ನೋ ಇಂಜಿನಿಯರಿಂಗ್ರು ಇತಿ ಚ ರೂಲ್ಸ್ ದು ಇಂಜಿನಿಯರಿಂಗ್ ದವರು ಇಷ್ಟು ಚಾ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಜಲ್ದಿ ಚಾಲು ಮಾಡ್ತಾರ ನಮಮ್ನ ನ ಅವ್ರೆಲ್ಲ ಇಂಜಿನಿಯಂಗ್ರ್ ಹೊಟಿದಾರ ನಮ್ನ ನಡದೇ ಬಿ ಎಂ ಎಸ್ವರು ಕಾಲೇಜಿಗೆ ಹಯ್ದರು ಅವ್ರ ಎಲ್ಲಾರ
ಹ್ಮ
ನೋಡ್ಬ ಯಾವ ಹುಡುೂರು ಹೀಗ ಕರಡಕ್ಟೆ ಮಾಡಂತ
ಈಗ ನಾ ಬಿ ಎಲ್ಲ ಕೌನ್ಸಲಿಂಗ ಎಲ್ಲ ಕರೆಕ್ಟ್ ಮಾಡಂತ ಹೇಬಬೇಕಬ ಅವ್ರಿ ಎಲ್ಲ ಹೆಂಗ ಹೆಂಗ ಅಂತ
ಈಗ ಅದ್ರಾಗ ಎಲ್ಲ ಕಾಲೇಜ ನೋಡಿ ತಗೋಬೇಕಕ್ ಅಂತ ನೋ ತಗೋಂತ ಹೇಳ್ಬೇಕಕ್ ಈಗ ನೋಡು ಹೆಣ ಮಕ್ಳದ ಫಿಮೇಲ್ದ ಇದ್ರ ಅ್ರ ಅಲ್ಲೆಲ್ಲಾ ಸೇಫ್ಟಿ ನೋಡ್ಕೊಂಡ್ ಬರ್ಾಗ ಈಗ ಎಲ್ಲ ರೇಪ್ ಅದು ಬಾಳ್ ನೋಡ್ದಾವ ಒಂದ್ ಇನ್ಸಿಡೆಂಟ್ ಹ್ಮ್ ಡ್ರಗ್ಸ್ ಅದುರ್ತ ಅದ ನ ಬೆಂಗ್ಗಳೂರ್ ಬ್ಯಾಡ ಬೇ ಅಂತ ಸುಮ ಎಲ್ಲ ಡ್ರಗ್ಸ್ ಅದ್ ಮಂಡಿರ್ತದ ಸೂಕ್ಷ್ಮ ಪಾಯಿಲಿ ಹೋಗೋದು್ ಬಾರದ ಜೀವ ಆಯ್ತು
ಎಲ್ಲ ಹಳ್ಳಿ ಹುಡುಗಿರಿ ಎಲ್ಲ ನಾವ್ ಆಕಡೆ ಹೋಗ್ರ ಬಾಳ ರಿಸ್ಕ್ ಆದ್ಬ ಎಲ್ಲ ಸಿಟಿ ಹುಡುಗಿರಿ ಆಕಡೆ ಎಲ್ಲಾ
ಅೇ ನಾವು ನಮಗ್ ತಲಿ ಇದಿರ್ಲಾ ಸೀಟ್ ಬಾಳ್ ಬರ್ತ ಸ್ವಲ್ಪ ಮಿಸ್ಟ ಆ ಐತಿ ಬಯೋದ್ ಮಾಡ್ ಮಾಡ್ತೀವ ನಮ್ದ ಭಾಷೆ ಒಂದು ಉತ್ತರ ಕರ್ನಾಟಕ ಭಾೆ ಇರ್ತದ ಹೆಚ್ಚು ಕಡೆ ಮಾತದ ಅದಕ್ಕೆ ನೋಡಿ ಇದ ಇರ್ಬೇಕು ಅಂತ ಹೇಬೇಕ ಮಾಡವ್ರ ಅಲ್ಲ ಬೆಂಗ್ಳೂ ಇಂಜಿನಿಯರಿಂಗ್ವ್ ಅಷ್ಟೇ ಇರ್ಬೇಕು ಇಂಜಿನಿಯರಿಂಗ್ ದವ್ ಇದ್ರ ಮಾಡ ಅಂತೇಳ್ಬಾರ್ದದು ಆಸ್ಟೆಲ್ ಇದ್ದು ಬಿಡ ಅಂತೇಳ್ಬು ಸೇಫ್ಟಿ ಆರಾಮ್
ಹ್ಮ್ ಹಗೆರ ಹಳ್ಳಿ ಹುಡುಗರು ಎಲ್ಲ ಕಡೆ ಹೋಗ ಈಗ ಬಾಳ ಕೆಡಕತ್ತವ ನಮ್ಮ ಹುಗ್ರ ಒ ಕಾಲೇ್ ಅಡ್ಮಿಷನ್ ಮಾಡಿ ಎಲ್ಲ ಡ್ರಿಕ್ಸ್ ವಿಂಗಕ್ಸ್ ಮಾಡಕತ್ತ ನಲ್ಕು ಒಲ ಬ್ಯಾಳ ಬೈ
ಅಲ್ಲೆಲ್ಲ ಡ್ರಗ್ಸ್ ಅಡಿಕ್ಟ್ ಅದು ಸಿಟಿ ಆದ ಅಲ್ಲಿ ಡ್ರಗ್ಸ್ ಅದೆಲ್ಲಾ ಅಲ್ಲಿ ಇದ್ದರು ಕಲ್ಸಿ ಬಿಡ್ತಾರ ಅವ್ರಿಗೆ ಹೇಳದಿಲ್ಲ ಕಲೀಲಿ ಬೇಕಂತಲ್ಲಿ ಈಗ ನೋಡಪಾ ಒಂದ್ಸತಿ ತಗೋ ಏನಾಗಲ್ಲ ಅಂತ ಮತ್ತೊಂದ್ಸತ ಹಿಂಗ ಅಂತ ಹೇಳಿ ಆಮೇಲೆ ರೂಢಿ ಬಿದ್ದ ಬಿಟ್ಟ ಅವ್ರಿಗೆ ಈಗ ಇವ್ರ ಬ್ಯಾಡ್ ಅಂದ್ರ ಅವರು ಅಂತಾರ ಓಂಬಾ ಏನ ಆಗಲ್ಲ ಅಂತ ಹೇಳಿ ಹುಡುಗರು ಹಂಗ್ಯ ಈಗ
ಅರಿೇ ಭಯಿ ಈ ಅಂದ್ರು ಟಾಪ್ ಕಾಲೇಜಲ್ಲ ಎಲ್ಲ ಆರ್ವಿ ರಾಮಯ್ಯ
ಅಲ್ಲಿೆಲ್ಲ ಅಲ್ಲಿನ್ ಇರ್ತಾವ ಅಲ್ಲಿನ್ ಆರ್ವಿದಾಗನ ಇರ್ತವ ಡ್ರಗ್ಸ್ ಅಡಿಕ್ ಅಲ್ಲಿ ನಮ್ಮ್ಬ್ರು ದೋಸ್ರಾರರ ಕೇಳ್ಬೇಕ ಹಂಗ ಆರ್ವಿ ಕಾಲಜ್ ಮತ್ತೆ ಇಲ್ ಧಾರ್ವಾಡ್ದಾಗನ್ ಚಲೋ ಇದಿರ್ಬೇಕ ಅಲ್ಲಿ ಲ್ಲಿ ಇಲ್ಲ ಬ ಆರು ಇದದಾಗರ
ಆರುದರ
ಹರಡದ ಇ ಸಿ ಎಸ್ ಮಾಡರಿ ಸಿ ಎಸ್ ಅಂತ ಹಿಂಗ ಟ್ರಂಡ್ ಆಗ್ವಿ ಕರೆರ ಹಬೇಕಂದ್ರ ನಂದು ಒಂದು ಸಿ ಎಸ್ ಮಾಡಬೇಕ ಅಂತಿತ್ತುತ್ತ ಮೆಿಕಲ್ ಫಲ್ಡ್ಗೆ ಬಂದ ಹೊರಗೆ ಏನೆಲ್ಲ ಅಜ
ಹ್ಮ್ ಬಯ ಇಲ್ಲ ಅಂದ ಕಲ್ತೋರ್ ಹೇಳತ್ತಾರೋಡ ಕಲ್ತ
ಕಲ್ತರ್ ಅದೇ ಒಂದ ಮೂರ್ ಲಕ್ಷ ನಮ ದೋಸ್ತ್ವಪ ಇಂಟರ್ನ್ಶಿಪ್ ಅ ಎಲ್ಲ ಮುಗಸಣ ಇೇ ಬಿಜಾಪುರ್ ಕಾಲೇಜ್ದಾಗಿತ್ತು ಬಿಜಾಪುದಾಗ ಮುಗು ಎಲ್ಲ ಇಂಟರ್ನ್ಶಿಪ್ ಅ ಮುಗಿಸಿಿ ಬೆಂಗ್ಳೂದಗ ಮೂರು ಲಕ್ಷದದು ಪ್ಯಾಕೇಜ್ ಅ ಸಿಕ್ಕತ ಬ ವರ್ಷ ಮೂರು ಲಕ್ಷ
ಹ ಒಂದ್ರ ತಿಂಗಳಿ ಒಂದ್ ಇಪ್ಪತ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಇಪ್ಪತ್ತ ಒಬತ್ತುವಿ ಈ ಪತ ಹ ಸ ಭ ತು
ಇಪ್ಪತ್ತೈದು ಸಾವಿರ ಅಂದ್ರೆ ಎಷ್ಟು ಪಾ ಬರೀ ಅಲ್ಲಿ ಇರಾಕೆ ರೆಂಟೇ ಹನ್ನೆರಡು ಸಾವಿರ ನಾವಲ್ಲಿ ರೂಮಿಗೆ
ಹ್ಮ
ಇಲ್ಲಿ ಬೆಂಗ್ಳೂರ್ದಾಗ ಅಷ್ಟು ತುಟ್ಟಿ ಅದ ಅಷ್ಟು ಎಕ್ಸ್ಪೆನ್ಸಿವ್ ಬಾಳ ಬರ್ತಲ್ಲ ಪಜಿ ಕಜಿ ಅಂತ ರಲ್ಲೇ ಹ್ಮ್ ಎಂಡ ಸರ್ ಒಂಬೈ ಸರ್ ಪಿಜ್ಜಾ
ಹೋಗ ಬರ ಎಕ್ಸ್ಪೆಂಡಚರ್ ಆ
ಮತ್ತ ಅಲ್ಲಿ ಇರ ಊ
ಅಲ್ಲಿನ್ ಲೈಫ್ ಸ್ಟೈಲ್ ಸೆಟ್ ಆಗ್ಬೇಕಂದ್ರೆ ಅರ್ಧ ರ ಕ ಬಬೇಕ
ಅಲ್ಲಿ ಲೈಫ ಸ್ಟೈಲ್ ಸಟ್ ಆಗ್ಬೇಕ ಅಂದ್ರೆ ಏನಿಲ್ಲ ಅ್ರ ನಮಗ ತಿಂಗಳಳ ಒಂದು ಎರಡರ ವರೆ ಲಕ್ಷಂಗ ಬರ್ತಿರ್ಬೇಕು ತಿರ ಬಂದದು
ಹ್ಮ್ ಅಂತಾನ ಆ ಜಿಂದಗಿ ಆರಾಮಚ
ಪ್ಯಾಕೇಜ್ ಏನ ಇಲಿ ಸಲ್ರಿ ಅಷ್ಟ ಇರ್ಬೇಕು ಎರಡುರ್ ಲ ಪರ್ಂತ್ ನಮ್ ಇಬೇಕು ಅದ್ರಾಗ ಒಂದು ಫ್ಟಿ ತೌಸಂಡ್ ಖರ್ಚ ಆದ್ರರು ಒಂದ್ ಎರಡ್ ಲಕ್ಷ ಉಳೇ ಮ ಅಲ್ಲಿ ಇದ ಮೇ ಲೈಫ್ ಸ್ಟೈಲ್ಲ್ಲ ಚೇಂಜ್ ಮಾಡ ೊಬೇಕಕ್ತ್ ನಾವು ಹಿಗೆ ಸ ಸ್ಲೆಂಡರ್ ತೊಂಡು ಅಂತಲ್ಲ ಮಾಡಕಕ್ಕಗಲ್ಲ ನಾವು ಒಳ್ಳೆ ಒಂದ್ ಜಾಬ್ ಮಾಡೋ ಟೈಮ್ಗ ಅಲ್ಲಿಿದೊಂದು ಮತ್ತ ಸರ್ ಲ್ದಲ್ಲ ಸೂಪರ್ ಬೈಕ್ ದೊಡ್ಡ ದೊಡ್ಡ ಕ್ಯಾರ್ ಇತ್ತ ನಾವು ಒಣ್ಣ ತರಾಸೆಯತಾವು ತೋರೆೇ ಬೇಟತ್ ನಾವು
ಹ್ಮ್ ನಗೆ ಎಲ್ಲಾ ಕರೆಕ್ಟ್ ನೋಡಿ ಮಾಡಿ ಮಾಡ್ಬೇಕತ ಕೌನ್ಸಿಲಿಂಗ್ ಆಗ ಚಲೋ ಕಾಲೇಜ್ ಸಿಗ್ಬೇಕಂತ ಏ ನಮ್ದ್ ಫ್ಯೂಚರ್ ನೋಡ್ಕೊಂಡು
ಫ್ಯೂಚರ್ದಾಗ ಸ್ಕೋಪ್ ಹೆಂಗ ಅ ಕೋರ್ಸ್ ಕೋರ್ಸ್ ಚೂಸ್ ಮಾಡೋ ಟೈಮ್ ಕರೆಕ್ಟ್ ಮಾಡ್ಬೇಕ ಎಲ್ಲಾ ಕಡೆ ಕೇೆೋರ್ ಮಾಡಬಾರ್ದ ಏಯ್ದನ್ ಅದನ್ನ ಒಂದು ಕೋರ್ಸ್ ಅದ ಅದನ್ನ ಮಾಡಾರ ನಮ್ಮ ದೋಸ್ತರು ಎಲ್ಲಿ ಗುಲ್ಬರ್ಗದಾಗ ಅದ ಯಾವ್ದ ಪಿಡಿಯ
ಪೀಡಿಯ ಇಗನು
ಅಲ್ಲಿ ನ
ಅದ ಬಿ ಹಂಗಗೆ ಅದ ಭ ಕಾಲೇಜ್ ಅಷ್ಟೇಏನ್ ಇಲ್ಲ ಅದು ಜಾಬ್ ಆಗಲ್ಲ ಕ ಪ್ಲೇಸ್ಮೆಂಟ್ಗಲ್ಲ ಕಾಲೇಜ್ನಾಗ ಏನು
ಬೆಂಗ್ಳೂರ್ ಸೈಡ್ ಇದ್ದವು ಬೆಂಗಳೂರು ರ್ ಸೈಡ್ ಪ್ಲೇಸ್ೆಂಟ್ ಏಟಡ್ತಾರೆ ಇಲ್ಲಿಂದ ಬೆಂಗಳೂರ್ ಹಾಗ ನ್ಲ್ಲಿ ಸ್ಕಲ್ ಇರ
ಹಡ
ಸ್ಕಲ್ ಸರ್ ಕೆಲ್ಸಿದ್ರ ಎಲ್ಲ ಕರ್ಕೋತಾರ ಅವ್ರು ಬರ್ತಾರಂತ ಇಂಟ್ರನ್ ಅವ್ರಮ್ದ ಇಂಟ್ರನ್ಶಿಪ್ ಮು ಮೇಲೆ ಅವ್ ಬರ್ತಾರಮ್ಮ ಕಾಲೇಜ ವಿಸಿಟ್ ಮಾಡ್ತಾರಾ ಅವಾಗ ನ ಅವ್ರ ಸ್ಕಿಲ್ ತೋರ್ಸ್ಬೇಕು ಸ್ಕಿಲ್ ತೋರ್ಸಿದ್ಮೇಾಲ ಅವ್ರರು ಹಿಂಗ್ ಸೆಲೆಕ್ಟ್ ಮಾಡ್ತಾರಂತ ಇರ್ಲಿ ಬೇಡ ಅಂತ ಹೇಳಿ ಅವ್ರು ಸೆಲೆಕ್ಟ್ ಮಾಡಿದ ಮೇಲೆ ಅವರು ನಮಗೆ ಪ್ಯಾಕೇ್ ನೋಡಿ ಕೊಡ್ತಾರೆ ಅವರು ಕರ್ಕೊಂಡು ಡ ಫ್ರೆಷರ್ ಅ ಆದಮೇಲೆ ಸ್ಲ್ಪ ಕಡಿಮೆ ಕೊಡ್ತಾರೆ ಆಮೇಲೆ ಎಕ್ಸ್ಪೀರಿಯನ್ಸ್ ಆತ ಆತತ ಹೆಚ್ಚಿಗೆ ಇನ್ಕ್ರೀಸ್ ಮಾಡ್ಕೊಂತ ಹಳ್ಬಿಡ್ತ ಅವ್ರ ಸಲ್ರಿ ತರ ಪ್ಯಾಕೇಜ್ ಇನ್ಕ್ರೀಸ್ ಮಾಡ್ತಾರೆ ಅವ್ ನಡತೆ ಅವಾಗ ಈಗ ಸ್ವಲ್ಪ ವರ್ಷ ಅಂತ್ರ ಇದದು ಹಾರ್ಡ್ವರ್ ಮಾಡ್ಲೇಬೇಕ ಅವ್ರು ಬಾಳ
ಹ್ಮ್
ಹ್ಮ್ ಆಯ್ತ್ತವ ಜಾಟೋ ಹಬ ಕಸ